ನಮಸ್ತೆ
ಸರ್ ಏನ್ ಮಾಡ್ತೀರಿ
ಏನಿಲ್ಲ ಸರ್ ವಾಕಿಂಗ್ ಮಾಡ್ತಾ ಇದ್ದೀವಿ ಸರ್
ಯಾರ್ ಜೊತೆ
ಒಬ್ಬನೇ ಮಾಡ್ತಿದ್ದೀನಿ ಸರ್ ನಮ್ಗೆ ಯಾರೂ ಇಲ್ಲ ಸರ್
ಹ ಯಾಕೆ ಹಂಗೆ ಹೇಳ್ತೀರಾ ನಾವ್ ಅದೀವ್ ಅಲ್ವಾ
ನೀವು ತುಂಬಾ ದೂರದಲ್ಲಿ ಇದ್ದೀರಿಲ್ಲ ನೀವು ಅಪರೂಪದ ಮಂದಿ ನೀವು.
ಹೌದಾ ಇಲ್ಲ ಏನಾದ್ರಿ ತೊಂದ್ರ ಇದ್ರಿ ಹೇಳಿ ಬರ್ತೀವಿ.
ಹಾ ಸರಿ ಸರಿ ಏನ್ ಮಾಡ್ತಿದ್ದೀರಾ ನೀವು.
ನಾ ಸುಮ್ನೆ ಹೆಂಗಗೆ ಈ ಗೇ್ ಆಡ್ತಿದ್ದೆ ಏನೋ ನೆನಪಾಯಯ್ತು ಫೂಲ್ ಮಾಡಮ ಅಂತ ಮಾಡ್ದೇ.
ಹಾ ಏನ್ ಊಟ ಮಾಡಿದ್ರಿ ಇವತ್ತು.
ಊಟ ಚಪಾತಿ
ಚಪಾತಿ ಓಹೋ ಹೋ ಹೋ ನಿ
ಎಲ್ಲ ಚಪಾತಿನೇ ಕೊಡದು.
ನಂಪಿಜಿಲಿ ರಾಗಿ ಮುದ್ದೆ. ಜೋಳದ ರೊಟ್ಟಿ ಕೊಡ್ತಾರೆ.
ಅಬ್ಬೋಬ ದೊಡ್ ಪಿಜಿ ಅಗದ್ರೆ.
ಹಾ ನಾವು ಇರೋದು ನಮ್ದು ನಮ್ದು
ಓಹೋ ಹೋಗ್ತಾರಾ ಫೈವ್ ಸ್ಟಾರ್ಕ್ಕೆ.
ಫೈವ್ ಸ್ಟಾರ್ ಎಸ್ ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು. ನಮಗೆ ತಿನ್ನದರಲ್ಲಿ ಚೆನ್ನಾಗಿರಬೇಕು. ಇವತ್ ಇರ್ತೀವಿ ನಾಳೆ ಹೋಗ್ತೀವಿ. ಆಹಾರ ಅನ್ನೋದು ತುಂಬಾ ಮುಖ್ಯವಾದ ಅಂಶ ಅದು ನನ್ನಲ್ಲಿ
ಹ ಹಾ
ನಿಮಗೆ ತುಂಬ ಇಷ್ಟವಾದ ಆಹಾರ ಯಾವುದು
ನಮ್ಗೆ ಏನು ಎಲ್ಲಾ ಆಹಾರ ಇಷ್ಟವಾದ್ರೆ ರುಚಿಯಾಗಿ ಇರ್ಬೇಕು.
ಹೌದಾ
ಆಹಾರ ಉಪ್ಪು ಖಾರ
ಹಾ
ಕರೆಕ್ಟ್ ಆಗಿ ಹಾಕಿದ್ರೆ ತಿಂತೀನಿ ಬಿಡಲ್ಲ.
ಸಸ್ಯಾಹಾರಿನ ಮಾಂಸಾಹಾರಿನ ನೀವು.
ನಾವು ಎರಡು
ಮಾಂಸಾಹಾರಿ ಇಲ್ಲಿ ಯಾವ್ದ ಇಷ್ಟ.
ಮಾಂಸಾಹಾರಿಯಲ್ಲಿ ಅದೇ ನಾವು ನಮ್ಮ್ ಊರಲ್ಲಿ ವಾರದಲ್ಲಿ ಒಂದೇ ಸಲಿ ಚಿ
ಓ ಹೌದಾ
ಹಂಗಾಗಿ ಚಿಕನ್ನೇ ಬಾಳ ತಿಂತೀವಿ ನಾವು.
ಹಾ ಹಾ
ಹ ನಿಮ ನಿಮ್ ಕಡೆ
ನಾವು ಎಲ್ಲದನ್ನು ತಿನ್ನುತ್ತೇವೆ ನಾವು ಒಂಥರ ಕಾಡು ಮನುಷ್ಯರು.
ಜನಗಳು ನಮ್ಮನ್ನು ಈ ಈ ಕಡೆ ಪೇಟೆ ಜನಗಳು ನಮ್ಮನ್ನ ಒಂಥರ ಕಾಡಿದ ಮನಸರು ಅಂತಾನೇ ಕರತಾರೆ ಯಾಕಂತ ನಮ್ಗೆ. ಇನ್ನು ಅರ್ಥ ಆಗ್ತಿಲ್ಲ ಅದ್ ನಾವ್ ಹಂಗ್ ತಿಂತೀವಿ ಅಂತಾನ ಇಲ್ಲ ನಾ್ ಕಾಡಲ್ಲಿ ಇರ್ತಿೀವಿ ಅಂತನ ಗೊತ್ತಿಲ್ಲ.
ಹ್ಮ್
ನಮು ಮೀನು ಮೊಟ್ಟೆ ಕೋಳಿ ಕುರಿ ಆಮೇಲೆ ಕಾಡು ಪ್ರಾಣಿಯನ್ನು ಸ್ವಲ್ಪ ತಿಂದಿದ್ದೇವೆ.
ಹೌದಾ ಅಂದ್ರೆ ನೀವು ಕಾಡು ಮಂದ ಜನ ಹೆಿಂಗ ಅಂತ ಹೇಳ್ತರಲ್ವಾ ಅದೇ ಕಾಡು ಪ್ರಾಣಿ ಯಾವ್ದಾದ್ರು ತಿಂದಿದ್ದು ಮತ್ತೆ ಬೇಟೆ ಮಾಡಿದ್ದು ಯಾವ್ದಾದ್ರು ಅನುಭವ ಇದ್ರೆ.
ಬೇಟೆ ಎಂದರೆ ನಾನು ನಮ್ಮ ಗೆಳೆಯರೆಲ್ಲ. ಸೇರಿ ಮೊಲಬನ್ನು ಒಂದು ಬಾರಿ ಹಿಡಿದಿದ್ದೆವು ಬಲೆ ಗೊತ್ತಲ್ಲಾ ನಿಮ್ಗೆ.
ಹಾ
ಬಲೆ ಹಾಕಿ ಮೊಲ ಹಿಡಿದಿದ್ದೆವು ಮೊಲವನ್ನು ತಿಂದಿದ್ದೇವೆ ಅದು ಬಿಟ್ಟರೆ ಏನೂ ತಿಂದಿಲ್ಲ
ಹ್ಮ್ ಹೇಗಿರ್ತ ಅದು ಮೊಲವಾಗಿಲ್ಲ ಹೆಂಗೆ ಅಲ್ಲಿ ಹ ಅಂದ್ರೆ ಲೀಗಲ
ಮೊಲ ಅದು ಯಾಕಂದರೆೆ ಅದು ಹಿಡ್ದಿಲ್ಲ ಅಂದ್ರೆ ನಮ್ಮ ಬೆಲೆ ಬೆಳೆಗಳನ್ನೆಲ್ಲ ನಾಶ ಮಾಡುತ್ತೆ
ಓ ಹಂಗೆ
ಅದು ಅಕ್ರಮಣೆ ಆದರೆ ನಾವು ಅದನಗೆ ಒಂದು ಪರ್ಮಿಷನ್ ತಗೊಂಡೆ ಎಲ್ಲದ್ದೂ ಮಾಡ್ತೀವಿ
ಹ
ಯಾವುದೇ ನಾವು ಅಕ್ರಮವಾಗಿ ಮಾಡುವುದಿಲ್ಲ ಈ ತರ ನಮ್ಮ ಬೆಳೆಗಳನ್ನು ಇ ಹಾಳು ಮಾಡುತ್ತಿದೆ ಹೀಗಾಗಿ ನಾವು ಬಲೆಗಳನ್ನು ಹಾಕಿ ಅದನ್ನು ಹಿಡಿಯಲೇಬೇಕು ಒಂದು ವೇಳೆ ಆ ಬಲೆ ಹಾಕಿದ ಸಮಯದಲ್ಲಿ ಅದರ ಅದು ತೀರಿ ಹೋದರೆ ಅದನ್ನು ನಾವು
ತಿನ್ನುತ್ತೇವೆ ಎಂದು ಒಂದು ಪರ್ಮಿಷನ್ ತೊಗೊಂಡು ಬರ್ತೀವಿ ನನಗೆ ತುಂಬ ಇಷ್ಟವಾದ ಆಹಾರ ಎಂದರೆ ಮೀನು ಮತ್ತು ಚಿಕನ್ ಹೌದು ಮೀನಿನಲ್ಲಿ ವಿಧ ವಿಧವಾದ ಮೀನು ಸಿಗುತ್ತದೆ
ಅದೇ ನಿಮ್ ಕಡೆ ಸಮುದ್ರ ಎಲ್ಲಾ ಹತ್ರಿ ಅಲ್ಲ ಅದೇ ಮ ಮನು ಹೇ ಮೀನು ತಿಂದಿರ್ತೀರಾ ಅದ್ರ ಬಗ್ಗೆ ಹೇಳಿ ಯಾವ್ಯಾವ ಹಲವಾರು ಮೀನು ಇರ್ತವೆ
ಹೌದು ಹೇಳ್ತೀನಿ ಹೇಳ್ತಿ ಮೀನಿನಲ್ಲಿ ಸಮುದ್ರ ಮೀನು ಮತ್ತೆ ಹೊಳೆ ಮೀನು ಕೆರೆ ಮೀನು ಅಂತ ಸಿ
ಹಾ
ಸಮುದ್ರ ಮೀನು ಸಮುದ್ರ ಮೀನು ತುಂಬಾ ಅಂದ್ರೆ ತುಂಬಾ ರುಚಿ ಿಯಾಗಿರುತ್ತದೆ ಸಮುದ್ರ ಮೀನಿನಲ್ಲಿ ಹಲವಾರು ವಿಧ ವಿಧವಾದ ಮೀನು ದೊರೆಯುತ್ತದೆ ಉದಾಹರಣೆಗೆ ಬಂಗಡೆ ಮೀನ್ ಕೇಳಿರ್ತೀರಾ ನಗೆ
ಹಾ ಕೇಳಿವ ಕೇಳಿವ
ಮಂಗಡೆೆ ತಾರ್ಲೆ ಪೇಡೆೆ ಈ ಬಂಗ್ಡೆ ಮೀನು ತುಂಬಾ ಅಂದ್ರೆ ತುಂಬಾ ಆಹ ಟೇಸ್ಿ ಮೀನು ಮತ್ತೆ ಈ ತಾರ್ಲೆ ಮೀನಲ್ಲಿ ತುಂಬಾ ಅದುೂ ಅಷ್ಟ ನೋಡಲು ಚಿಕ್ಕದಾಗಿದ್ದರೂ ಅದರ ರುಚಿ ತುಂಬ ಅಂದರೆ ತುಂಬ ಸೊಗಸಾಗಿರುತ್ತದೆ ಅದರ ಫ್ರೈ ಮಾಡಿ ತಿನ್ನಬೇಕು ಅದ್ಭುತ ಅಂದರೆ ಅತ್ಯದ್ಭುತ
ಹಾ ಹಾ
ಇಂತ ಒಂದು್ ಮೀನ್ ಇದೆ ಅದ್ರಲ್ಲಿ ತುಂಬಾ ಮುಳ್ಳು ಇರುತ್ತೆ ಹಾಗೆ ನಮ್ಗೆ ಹಗೆ ಮೀನಿನಲ್ಲಿ ದೊಡ್ಡ ಮೀನು ತಿನ್ನೋದಾದರೆ ನಾವು ಸಮುದ್ರ ಮೀನಿನಲ್ಲಿ
ಇು ಸರ್
ರಾಣಿ ಮೀನು ಖಾಂಡೆ ಮೀನು ಅಂತ ಎಲ್ಲ ಬರುತ್ತದೆ
ಹಾ
ಪಾಪ್ಲೆೇಟ್ ಎಲ್ಲವೂ ತುಂಬ ಚೆನ್ನಾಗಿರುತ್ತದೆ ಹಾಗೆಯ ಹೊಳೆ ಮೀನು ಬರುತ್ತದೆ ಹೊಳೆ ಮೀನಿನಲ್ಲಿ ಗೌರಿ ಮೀನು ಎಂದರೆ ಚುಪ್ರಸ್ ಸಿದ್ಧ ನಮ್ಮ ಮಲೆನಾಡಿನ ಸೈಡ್ ಅದಾರ ತೂಕ ಅಂದಾಜು ಹತ್ತು ಹನ್ನೆರಡು ಕೆಜಿ ಇರುತ್ತದೆ ದೊಡ್ಡ ದೊಡ್ಡ ಮೀನು
ಹಓ
ಅದು ಅಲ್ಲೂ ಅಷ್ಟೆ ಸ ಸಾರು ಮತ್ತುತ್ತೆ ಮೀನು ಫ್ರೈ ತಿನ್ನಲು ತುಂಬಾ ಅಂದರೆ ತುಂಬ ಸೊಬಸಾಗಿರುತ್ತದೆ
ಅಂದ್ರೆ ನೀವು ಮನೆಯಲ್ಲಿ ಯಾವ್ದಾದ್ರು ನೀವಾಗೆ ುದ್ದು ಅಡಗೆ ಮಾಡಿ
ಹೇ ನಾವು ಹೌದು ಹೌದು ನಾವು ಮಾಂಸ ಸಾರಿ ಮಾಡುವುದರಲ್ಲಿ ತುಂಬಾ ಕೈ ರುಚಿ ತುಂಬಾ ಚೆನ್ನಾಗೇ ಇದೆ ನಮ್ದ
ನಮ್ಮ ಕೈರುಚಿಯನ್ನು ತುಂಬಾ ಸವಿಯುತ ಎಲ್ಲರೂ ತಿನ್ನುತ್ತಾರೆ ಮನೆಯಲ್ಲಿ
ಹ
ಮೀನು ಮತ್ತೆ ಚಿಕನ್ ಮೀನು ಫ್ರೈ ಮಾಡುವುದರಲ್ಲಿ ನಾನು ತುಂಬಾ ಅಂದರೆ ತುಂಬಾ ಪರಿಣಿತನಾದವನು
ಹಓ
ನಮ್ಮೆ ನಮ್ಮ ಕಡೆ ಬನ್ನಿ ನಿಮಗೂ ಸಹ ಮಾಡಿ ತಿನ್ನಿಸುತ್ತೇನೆ
ಖಂಡಿತ ಬರುತ್ತೇವೆ
ನಿಮ್ಮ ಕಡೆ ನೀವು ನಿಮಗೆ ಏನಾದರೂ ಅಡಗೆ ಮಾಡಲು ಬರುತ್ತದೆ
ನಮಗೆ ಅಹ ಬೇಸಿಕ ಅಂದ್ರೆ ಇದು ಅನ್ನ ಮಾಡತೀವಿ
ಅನ್ನ ಮಾಡಸೆ ಅದು ಅನ್ನ ಮಾಡೋದು ಈಗ ಈಗಿನ ಚಿಕ್ಕ ಮಕ್ಕಳು ಕೂಡ ಅನ್ನ ಮಾಡುತ್ತಾರೆ
ಹೌದದು ನಿಜ ಅನ್ನ ಮಾಡುತ್ತೆ ಹಾಗೆ ಮೊದಲನೇ ಬಾರಿಗೆ ನಾನು ಒಥರ ಪ್ರಯೋಗಿಕ ಅಂತಾರಲ್ಲ ಆತರ ಕರಿಬಿ ಉ್ತವಿ ಜಾಲತಾಣದಿ ಆ ಕರಿವ್ಯವು ಹೇಗೆ ಮಾಡುದು ಕರಿವ್ಯೂ ರಸ್ ಹೇಗೆ ಮಾಡುದ ಅಂತ ಹೇಳತಾರೆ
ಕರಿಬೇವು ರೈಸು
ಹ್ಮ್ ತ್ತ ನಿಗೆ
ಮೊದಲನ ಬಾರಿ ನಾನು ಕೇಳುತ್ತಿರುವುದು ಗರೀ
ಹ ಅ ಪುಳಿಯೋಗ್ರಾ ಅಂತರಲ್ಲ ಹಂಗಿರುತ್ತೆ ಬೇವು ಬಹಳಷ್ಟ ತಗೊಂಡು ಫ್ರೈ ಮಾಡಿ ಅದಕ್ಕೆ ಉದ್ದಿನ ಬೇಳೆ ಮತ್ತೆ ಕಡ್ಡಿ ಬೇಳೆ ಹಾತಾರೆ ಪದಾರ್ಥಗಳ ಯಾವ ಹೋಗ್ತೇಡಿ ಅವನ್ನೆಲ್ಲಾ ಹಾಕಿ ಟ್ರೈ ಮಾಡಿ ಮಿಕ್ಸಿಲಿ ಹಾಕಿ ಪೌಡರ್ ಮಾಡ್ಕೊತಾರೆ ಪೌಡರ್ ಮಾಡ ಮೇಲೆ ಅದೊಂಥರ ಹುಳಿದವರೆ ತರ ಮಸಾಲೆ ಆಗುತ್ತೆ ಮ ಅದನ್ನೇ ಮತ್ತೆ ಎಣ್ಣೆಯಲ್ಲಿ ಹಾಕಿ ಅನ್ನ ಹಾಕಿ ಸಾಗಿ ಮಾಡಿದರಿ
ನಿಮಗೆ ಸಸ್ಯಾಹಾರಿಯಲ್ಲಿ ತುಂಬ ಇಷ್ಟವಾದ ಪದಾರ್ಥ ಯಾವುದು ಆಹಾರ ಯಾವುದು
ಸಸ್ಯಹಾರಿಯಲ್ಲಿ ಅಂದ್ರೆ ನಮ್ಗೆ ತುಂಬಾ ತುಂಬಾ ಇಷ್ಟ
ತುಂಬಾ ಇಷ್ಟ ಅಂತ ನಾನು ನಿಮ್ಮನ್ನು ಕೇಳುತ್ತಿಲ್ಲ ನಿಮಗೆ ಏನು ಇಷ್ಟ ಅಂತ ನನ್ನ ಹಾಗಾದ್ರೆ ನಿಮಗೆ ಉಪ್ಪು ಖಾರ ಕೊಟ್ಟರೆ
ಹಂಗೇನಿಲ್ಲ
ಸಸ್ಯಾಹಾರಿಯಲ್ಲಿ ನಾನೇ ಒಂದು ಉದಾಹರಣೆ ಕೊಡುತ್ತೇನೆ ನಿಮಗೆ ಪನ್ನೀರು ಗೊತ್ತ
ಹಾ ಪನ್ನೀರ್ ಗೊತ್ತು ನಮ್ಗೆ
ಪನ್ನೀರಿನಲ್ಲಿ ವಿಧ ವಿಧವಾದ ನಾವು ಆಹಾರವನ್ನು ಮಾಡಬಹುದು ಪನ್ನೀರ್ ಮಸಾಲಾ ಪನ್ನೀರ್ ಟಕ್ಕಾ ಪನ್ನೀರು ಬಿರಿಯಾನಿ
ಹಾ
ಪನ್ನೀರ
ಹಾ ಗೊತ್ತು
ಅದು ಒಂಂತರ ನ ಸಸ್ಯಹಾರಿಗಳಿಗೆ ಚ ಚಿಕ್ಕಂತರದು ಹ ಮತ್ತೆ ನೀವು ಅಣೆಬೇ ಗೊತ್ತಾ ನಿಮಗೆ
ಹಣಂಬೆ ಗೊತ್ತಿಲ್ಲ ಹಣ
ಅಣಬೆ ಎಂದ್ರೆ ಮಶ್ರೂಮ್ ಅಂತ ಹೇಳುತ್ತಾರೆ ನೀವು ಕನ್ನಡವನ್ನು ತಿಳಿಯಬೇಕೆಂಬ ಮುಂಚೆ ಆಮೇಲೆ ತಿನ್ನೋದರ ಬಗ್ಗೆ ಯೋಚನೆ ಮಾಡಬೇಕು
ಆಯ್ತು ಸರಿ ಹೇಳಿ ಅ
ಅಣಬೆಯಲ್ಲಿ ಇವಾಗ ಇನ ಸ್ಥಳಿಗಳು ಅಂದರೆ ಎಲ್ಲಾ ನೈಸರ್ಗಿಕವಾಗಿ ಯಾರು ಮಾಡುತ್ತಿಲ್ಲ ರಾಸಾಯನಿಕವಾಗಿ ಬೆಳೆಸಿ ನಾಯಿ ಕೊಡೆ ಅದನ್ನು ತಿನ್ನರೆ ನೀ ನೀವು ಒಂದೇ ದಿನದ ನಿಮ್ಮ ಹೊಟ್ಟೆನ್ನು ಹಾಳಾಗುತ್ತೆ ಅದು ತುಂಬಾ ಕೆಟ್ಟದಾಗಿರುತ್ತೆ ಅದರ ರುಚಿ ಶುದ ಸ್ಧವಾಗಿರುವುದಿಲ್ಲ
ಏನ್ ಸಾಯಲ್ಲಲ್ವಾ ಅದು
ಸಾಯಲ್ಲ ಅದ್ರಲ್ಲಿ ಅಣಿವೆಯಲ್ಲಿ ಮತ್ತೊಂದು ಪ್ರಭೇದ ಅದು
ಹ್ಮ್
ಅಣಬೆಯಲ್ಲಿ ತಿನ್ನಲು ಸುಮಾರು ಎರಂತೆೆ ಅದು ನೀವು ನೈಸರ್ಗಿಕವಾಗಿ ಕಾಡಿನಲ್ಲಿ ಅಹ ಕಾಡಿನತ್ತರ ಅಂದ್ರೆ ಅಹ ತುಂಬಾ ಕಾಡುಗಳು ಇರುತ್ತ ಮತ್ತಲ ಆ ಪ್ರದೇಶದಲ್ಲಿ ಅಣಬೆ ತುಂಬಾ ಅಂದರೆ ತುಂಬಾ ಸಿಗುತ್ತದೆ ನೈಸರ್ಗಿಕವಾಗಿ ಆ ಅಣೆಬೆಯನ್ನು ನೀವು ಕಿತ್ತಿ ಅದನ್ನು ಉಪ್ಪಿನಲ್ಲಿ ತುಂಬಾ ತನ್ನಾಗಿ ತೊಳೆದು ಉಪ್ಪು ನೀರಿನಲ್ಲಿ ಒಂದು ಬಾರಿ ಸ ಸೋಸಿ ಅದರಲ್ಲಿರುವ ಹುಳ ಎಲ್ಲವೂ ಸತ್ಯ ಹೋಗುತ್ತದೆ ನೀವು ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಬೇಯಿಸಲು ಹೋಗ ಹೋಗಬೇಕು ತುಂಬ ಅಂದರೆ ತುಂಬ ದುಬಾರಿಯಾದ ವಸ್ತು ಎಂದರೆ ಅದು
ಸುಮಾರು ಕೆಜಿಗೆ ಏಳ್ನೂರ ರಿಂದ ಎಂಟುನೂರು ರೂಪಾಯಿ ಬೆಲೆ ಬಾಳುತ್ತದೆ
ಓ ಹಂಗೆ
ಹಾಗೆ ಇದು ತುಂಬಾ ಪೌಷ್ಟಿಕ ಮತ್ತು ಪೌಷ್ಟಿಕಾಂಶವನ್ನು ಹೊಂದಿದೆ
ಹಾ
ನೀವು ಎಲ್ಲಾರೂ ನೈಸರ್ಗಿಕ ಅಣಬೆಯನ್ನು ತಿನ್ನುವುದಿಲ್ಲ ರಾಸಾಯನಿಕ ಅಣಬೆಯನ್ನು ತಿನ್ನುತ್ತೀರಿ
ಹೌದೌದು ಈ ಕಡೆ ಸಿಗುವುದು ಹೌದೌದು
ಹೌದು ಹೌದು ನೀವು ಮತ್ತೆ ಕಳಲೆ ಅಂತ ಕೇಳಿದ್ದೀರಾ
ಕಳಲೆ ಇದ್ಯಾಾವ ಹೊಸದ್ ಹೊಸ ಕೆೇಳ
ಕಳಲೆ ಅನ್ನೋದು ಬಿದಿರು ಗೊತ್ತಾ ನಿಮಗೆ ಬಿದುರು
ಹೋಗಿಲ್ಲ ಗೊತ್ತಿಲ್ಲ
ಬಿದಿರು ಬಿದರು ಹಾ ಬಿದಿರಿನ ಅಡಿ ಭಾಗದಲ್ಲಿ ಇದು ಸಿಗುತ್ತದೆ ಕಳಲೆ ಅನ್ನಂತ ಅದು ಅಷ್ಟೇ ಅದು ಮೊದಲು ಮೊದಲು ತೊಳೆದು ತಿನ್ನಬೇಕು ತೊಳೆದಿಲ್ಲ ಅಂದ್ರರೆ ಅದು ತುಂಬಾ ಕಹಿ ಅಂದರೆ ಕಹಿ ಆಗಿರುತ್ತೆ ವಿಷದ ರೂಪದಲ್ಲಿ ಇರುತ್ತದೆ ಅದು
ಅಂಗೇದಾ
ಮಲೆನಾಡಿನ ಸ ಕಡೆ ಇದು ತುಂಬಾ ಸುಪ್ರಸಿದ್ಧ ಆಹಾರದಲ್ಲಿ ಇದು ಒಂದು
ಸರಿ ಸರಿ ಆಯ್ತು ಹೋಗ ನಾನು ಹೋಗಿ ಬರ್ತೇನೆ ಆಯ್ತಾ
ಸರಿ ನೀವು ನಮ್ಮ ಕಡೆ ಬಂದರೆ ಹೇಳಿ ನಿಮಗೆ ವಿಧ ವಿಧವಾದ ಮೀನುಗಳನ್ನು ತಿನ್ನಿಸುತ್ತೆ
ಸರಿ ಸರಿ ಸರಿ
ಹಾ ಸರಿ